ಹಲೋ ಹಾಂ ಮನೆ ಇ ಒಂಟೆ
ಎಲ್ಲಿಂದ ಗ ಎಡ್ತಾನ ಅಕ್ಕೆ ಮಗಕೊಂಡ ಮನೆಗೆ
ಹಗ ಯಕಟಯ
ಸುಮ್ಮ ಕೆಲಸದಸ ಆಡ್ ಬರ್ತಾ ಆಡು ಕಟ್ಟಕ
ಅವವಾ ಹ
ಹೆಂಗೆ ಬಿಟ್ಟಿನ ಅಂತಂದ ಜಾಗಳ ಅದೆ ಅಲ್ಲಿಗೆ ಬಿಟ್ಟೀನ ಅಂತಂದೆ ಹಾಗಳೇ ಬೂಟ್ ಬಂದೀನಿ ಹೇಳಿಲ್ಲ
ಮತ್ತೆ ದೇವಳಿ ಬರ್ತಾವ ಈಗ
ಹ ಹೌದಾ
ಹ
ಹ್ಮ ಹ್ಮ ಹ್ಮ ಹೊತ್ ಮುನಗ್ ಬರಲ್ಲ ಪೂರಾ
ಆಾ
ಪೂರಾ ಹೊತ್ ಮಣಗ್ ಬರಲ್ಲ
ಏನ್ ಮಾತ್ ಮನೆಗೆ ಬರಲ್ಲ
ಆಡ
ಇನ್ನ ಬಂದಿಲ್ಲ ಏನ ಬರ್ತ ಬರದ್ರಗದ ಹಾ
ನಾ ಪೂರಾ ಹೊತ್ ಮಣಿ ಬರ್ತಾವಲ್ಲ
ಹ್ಮ್ ಹ್ಮ್
ಅದ ಕೇಳಿದೆ
ಹ್ಮ್ ಇನ್ನ ಬಂದಿಲ್ಲ ನಾನೇ ಹೊಂಟಿದ್ದೆ ಮನೆ ಕಡೆ
ಹ್ಮ್ ಹ್ಮ್ ಹ್ಮ್ ಹ್ಮ ದಸಕ ಹೆಂಗಕಾವ್ರ ಇಲ್ಲಾರ
ಕ್ರಿಕೆಟ್ ಆಡಕತಾರ
ಆ
ಕ್ರಿಕೆಟ್ ಆಡಕತ್ತಾರ
ಏ ನಮ್ಮೂರ
ಆ
ನಮ್ಮೂರ ಅದು ನಮ್ಮೂರ ಕ್ರಿಕೆಟ್ ಬೇರೆ ಆಡ್ತಾರ
ಹ್ಮ್
ಎಲ್ಲಿ ಹ ಪಿಚ್ ಎಲ್ಲ ಅದ ಅಂತ ದೊಡ್ಡ್ದ
ತಡಗ ತರಸ್
ಇಲ್ಲ
ಹನುಮಂತ ಗುಡಿ
ಹನುಮಂತರ ಗುಡಿ
ಹ್ಮ್ ಹನುಮಂತರ ರೌಡಿ ಮುಂದೆ
ಸಮ ಇಲ್ಲೇ
ಹ್ಮ್
ಹ್ಮ ಹಾ ಮತ್ತ ಎಲ್ಲಿ ಪಿಚ್ ಮಾಡಂತ ಮಾಡಿದ್ದಿದ್ದ ದೊಡ್ದು
ದೊಡ್ಡದು ಮಾಡಿಲ್ಲ ಸಣ್ಣದ್ರಾಗ ಹಾಡಾಕ್ದ
ಕಬಡ್ಡಿ ಗ್ರೌಂಡ್ ಇದ್ದ ಕ್ರಿಕೆಟ್ ಗ್ರೌಂಡ್ ಮಾಡ್ರಿ ಇದೆ
ಕಬಡ್ಡಿ ಆಡಾರ ಇಲ್ಲ ಹುಡು ಒಂದಿನ ಆಡಿದ್ರ ಒಂದಿನ ಒಂದಿನ ಆಡಿದ್ರೆ ಒಂದ್ಿನ ಬಿಡ್ತಾರೆ
ಹೆಂಗ ಹಗ್ಯಾವ ನೋಡ್ಗರು
ಹ್ಮ್ ಅದ್ಕೈ ಕ್ರಿಕೆಟ್ ನಿಂತಾರೆ ಈಗ
ನ ಏನ್ ಒಂದ್ ದಿನ ಆಡ್ ನಾಕು ದಿನ ಬಿಡ್ತಾರದು
ಕ ಅವ್ರು ಮನ್ಸ್ ಬಂದಾಗ ಮುದಪಣ್ಣದಾನ ಅದಕ್ಕೆ ಆಡಾಕತ್ತಾರ ಅವ್ರು
ಯಾರ
ಕಾಳರಣ್ಣ
ಹಾ ಹಾ
ಹ್ಮ್
ಹಾ ಹೌದುವ
ಹ್ಮ್ ಹ್ಮ
ಹ
ಒಮರ್ ಕೊಟ್ಟರ್ ಹೋಮೇವರ್ಕ್ ಹೋಂ ವರ್ಕ್ ಬರಿಯಕತೀನಿ
ನಿನ್ನ ಒಮ್ಮ ಕೊಡ್ತಾರ ಅಲ್ಲಿ
ಹಾ ಕೊಟ್ಟಾರೆ
ಹ ನೀನ್ ಕೊಡ್ತಾರೆ ನೀನೇ ಮಾಸ್ತ್ರಿ ಉಮರ್ ಕೊಡ್ಬರ ಇದು ಬರ್ಕಂಬ ನಳಿ ಅಂತ
ಲೆಕ್ಕ ಹೇಳಾರ ಲೆಕ್ಕ ಕಳೆಾವಲ್ಕ ಕೂಡ್ಸವು
ಕೂಡ್ಸವು ಕಳೆವು ಗುಣಸವು ಬಾಕಾರ ಅವೆಲ್ಲ ಅಲ್ಲೇ ಬಿಟ್ಟು
ಲೆಕ್ಕ ಬಿಡ್ಸಕತ್ತೇ ನೀ
ಎಲ್ಲ ಬಿಟ್ಟು ಎಂತ ಅಲ್ಲಿಯ
ಹ ಐದು ಮೂರು ಎರಡು
ಐದು ಮೂರು ಎರಡು ಎಷ್ಟಾಗುತ್ತ ಅತ್ತ ಆಗುತ್ತ
ಹ
ಹೂ
ಹ್ಮ ಚಾಯ ತಿಂಡಿ
ಚಾ ಕುಡಿಬೇಕ ಈ ನಮ್ಮ್ ಮಣಲಿ ಜಿಮ್ ಮಾಡಕ್ ಉಂಟಾನ
ಹ
ಜಿಮ್ ಸೆಟಪ್ ಮಾಡಕ್ ಕುಂತಲ್ಲ ನೋಡಕಕ್ ಕುಂತಿನಿ ಸುಮ್ ನಾನು
ನೀವ್ ಸ್ವಲ್ಪ ಮಾಡ್ಬೇಕ
ಹ ಸೆಟಪ್ ಮಾಡ್ಲಿ ಫಸ್ಟ್ ಎಲ್ಲಾ ರೆಡಿ ಮಾಡಿದ್ಮೇಲೆ ನೋಡಬೇಕ
ನೀನ್ ಮಾಡ್ತೇನೆ ಹಂಗಂದ ಇನ್
ಹಾ
ಹ....
ಹಾ
ಅಕ್ಕ ಅಲ್ಲದಯಾನ
ಕಂಚನಲ್ಲ
ಹ್ಮ
ಸುಮ್ ಅದಿನಿ
ಹ್ಮ್ ಹ್ಮ್
ಹಾ
ಎಲ್ಲ ಹೆಂಡ್ರು ಮಕ್ಳು ಆರ ಮಾದಾರಣ
ಅಲ್ಲಯಾರ ನಮ್ಗೆ ಹೆಂಡ್ರು ಮಕ್ಳ
ಆಗಿಲ್ಲ ನೀನನ್ ಆಗಣ
ಎಲ್ಲಿನ ಆಗಿಲ್ವಾ ನೀ ಅಂದಲ್ಲ ನಮ್ದಲ್ಲನ ವಯಸ್ ಎಷ್ಟ ಇಪ್ಪತ್ತು ರೂಪಾಯಿ.
ಇಪ್ಪತ್ತಾಯ.
ಹಾ ಹಾ.
ರೇಟ್ ಇಪ್ಪತ್ತ.
ಹೇ.
ವಯಸ್ಸ ಇಪ್ಪತ್ತ.
ವಯಸ ಇಪ್ಪತೊ.
ಹೌದಾ.
ನಮ ಮಾತಾಡ್ತಿಯ ಗುರು ನೀನು.
ಬಾಯಲೆ.
ಬಾಯನ ಮಾತಾಡ್ತಾರ ಬ ಎಲ್ಲರ ಅದನ್ ಗೊತ್ತ ನನಗ.
ಹ್ಮ್.
ಅಲ್ಲಾ ನೀ ಅನಾಮ ಮಾತ್ ಹಂಗಐತ್ ನೋಡ್ ಮತ್.
ಹೆಂಗ್ ಐತಿ ಚಲೋ ಐತೆ ಎಲ್ಲ.
ಏ ಚಲ ಚಲ ಮ್ಾ ಕ ಬ್ಯಾಂಕೆ.
ಹ್ಮ್.
ಹ್ಮ.
ನಿಮ್ ತಿಣಕ್ ಇಲ್ಲ ಗಾಡಿ ತ ತಿರ್ಗಾಡಕತ್ತದ.
ಸೌಂಡ್ ಅವನ ಅದೇನಾ.
ಹ್ಮ.
ಹೋಗಿಲ್ಲ ನಾವೇನ.
ಇರಲ್ಲ.
ಯಾವಾಗತ್ತನತ್ ಕನ ಕೇಳ್ಬೇಕ ಇಿಲ್ಲೇ.
ನ ಅಳೆಯಂತಾನ.
ಎಷ್ಟ ನಾಳಿಗದು ಮತ್ತ ಕೇಳ್ಬೇಕತಿಲ್ಲ.
ಎಷ್ಟದೆ ಅನ್ನ.
ಹ.
ಎತ್ತದ ತನ್ನ ಆಳೆ ಬಾಳಕ್ಕೆ ಎತ್ತನೆಳೆಳ.
ನಾಳೆ ಬಾಳಾದ ಮಂದ್ಯಾ.
ನಾಳೆ ನಾಳೆ ಅಂತ ಇಲ್ಲ ಕುಂತ ಕ್ಯಾಂಡ್ ಇಡ್ತಾರೆ.
ನಾಲ್ಕು ಮಂದ ದಿವ ಸಾಲಂದಾ.
ಹಾ.
ನಾಲ್ಕು ಮಂದ ಊರಾಗ.
ನಾಲ್ಕು ಮಂದವರ ಆಾಗಿಲ್ಲ ಈಗ.
ಹಾ.
ಹಬ ಬಿಜಾಪುರಕ್ಕಲ್ಲ ಹ.
ಎ ಮೂವರು ಹಳ್ಳಾರಾನ.
ಹ್ಮ್.
ಮೋರ ಅದಾರೇನ್ ಕಳಲೆಯ ಮತ್ತೆ ಯಾರ ಮತ್ತೆ ಅದಾರೇನ.
ಮತ್ತ ಹೇಳಾಕ್ ಬರಲ್ಪಪ್ಪಾ.
ಹ್ಮ್.
ಹಂಗೆ ಆದದ.
ಈಗಂತ್ರ ಮತ್ತೆ ಎಕೊಂಟದ. ಸಾಲಿಗೆ.
ಹಾ ಯಾ ಸಲಿ.
ಎಸ್ ಎಸ್.
ಜೇಸ ಎಸ್.
ಹ್ಮ.
ಹಾಾ ಬಾಬ ಬಾಬಾ.
ಮತ್ತತ್ ಎಂಟು ಮಂದಿ ಆತರ ನಾಲ್ಕು ಮಂದಿ ಆತರ ಗೊತ್ತಿಲ್ಲ
ಏಳಕ್ ಬಾರಲ್ಲಪ್ಪ ಅಪ್ಪ
ಹ್ಮ್
ಮತ್ತ್ ನೋಡ ಮಾಸ್ ಅಲ್ಲಾ ಮಾಸ್ತರ್ನ ಹಡ್ಕ ಕುಂತಾರ ಅಂತೀನಿ ಮತ್ತ
ಅ ಹದಾರ ಯಾರ ಹಂಗದಾರ ನಿನ್ನಾಗ
ನನ್ನ ಹಂಗ ಯ ಕಾರ ಅವ್ರೆ
ಹ್ಮ್
ನಮ್ ಯಾವಲ್ಲ ಅಲ್ವ ತಮ್ಮ ಅವ್ರ
ಅ ಬಬ ಹಂಗಾನ
ಹ ಮತ್ತ
ಇಲ್ಲ ಅಲ್ಲ ಅಲ್ಲ ಹಂಗಂದ್ರೆ
ನಮ್ ಲೆವೆಲ್ಲ್ಲಿ ಅವ್ರ ಲೆವೆಲ್ಲ್ಲಿ ಹೆಂಗ್ ಕಂಪೇರ್ ಮಾಡ್ತ
ಹ್ಮ್ ಹ್ಮ್ ಹ್ಮ್
ಹ್ಮ ಹಾ
ಮೇನ್ಟ ಎಷ್ಟ
ಕದದ
ಹ ನಿನ್ ನಿನ್ ಲಾವಾಲದ
ಲಿಯ ಹಂಗ್ ಹಂಗ್ ಮಾತಾಡ್ತಾರನಲ್ಲಿಯ
ಹೆಂಗ್ ಮಾತಾಡ್ತಾರ ನೀ
ನಿಮ್ ಮತ್ತಗಕಲ್ಲ ಅವರು
ಹ ಹೌದಾನ ಹ್ಮ ಯಾರ
ಎನ ಶೆಖ ಮಾಡ ಲತ
ಈಗೇನಿಲ್ಲ ಈಗ
ಇಲ್ಲೇನೆ
ಹ್ಮ್ ಕೆಡಸವಾಡೆ
ಏನನ್ ಇಲ್ಲ
ಹ್ಮ ಮೊನ್ನನ ಹೇಳಿದಿ ಹೆಂಗ ಹೆಂಗ ಮ ಡತ ಆ ನೀ ಒಂದ್ಸಲನ್ ಆಚಾರ
ಹ
ಒಂದ್ಸಲ ನಾ
ಈಗ ಐದ್ ದಿನ ಆಯ್ತ್ ಬಿಟ್ಟು
ಹ್ಮ್ ಹ್ಮ್
ಹ
ಆ
ಐದ ದಿನ ಆಯ್ತ ಅಂದೆಫೋನ್ ಹೋಬಟ್ಟ
ಹೇಳಿದೆನ್ನ ಹೇಳಿದ್ದು
ಏನು
ನಯ ಏನ್ದೆ
ಹೇಳಳ್ಫಸ್ಟ್ ನಾನನ್ ಹೇಳ್ತೀನಿಲ್ಲಾ
ಏನೆ
ಅದೇ ಹಿಂಗ ನಮ್ ಹುಡುಗ ಸಿಂಗಲ್ ಅದಾನ
ಹಾ
ಹೆಂಗಿತ್ರಿ ನಿಮ್ಮವ್ರ ಸಾಲಿಗ ಹೊಂಟಾರ
ಇಲ್ಲಲ್ಲ ಅವ್ರ ಈಗ ಯಾರ ಊರಾಗ
ಹ ಕೇಳಗ ಎರ
ಸ ಅಲೆಗೆ
ಹ್ಯಾವುರು
ಅ ಒಂದು ಅಷ್ಟೇ
ವೈಬ್ರಹಮ್ಮ ಏನು ಹೇಳಲಿ ಏನು ಹ ಹಾಗಿ ವೈಬ್ರಹಮ್ಮ
ಇಲ್ಲೇ ಆಕಣೆ ನೀ ಸ್ವಲ್ ನಿಂತಾಕ್ ಬ್ರಲ್ಲೇ ನಡ ದಾರಾಗಾದ ಊರ್
ಹಾ ಹ
ಹ
ಕನ್ನಶಲ
ಹ್ಮ್
ಯಾವೂರು ಅಂತದು
ಇಲ್ಲಿ ಮುಂದೆ ಇನ್ ನಿಮ್ ಕಡೆ ಬರಲಿ ಒಂದು ದೊಡ್ಡದಾದ್ ರ ಯಾವರು
ಮಾರ್ಗೈತೆ
ಅದರ್ಕಿಂತ ಈ ಕಡೆಯಿಂದೆ
ಜನಪುರ
ಅದ್ರಕ್ಕಿಂತ ಎಿಂದ
ಅದಕ್ಕಿಂತ ಎಂದ ಯಾವ್ದ ದೊಡ್ಡ ಪರ್ಸಳ್ಳ
ಅದಕ್ಕಿಂತ ಎಂದ
ಆದ್ರಕ ಮೇಲೆ ಅದ
ಹ್ಮ ಅದೇನೋಡ
ಹ ಬಾ ಬಾಬಾವು
ಹ್ಮ
ಡೈರೆಕ್ಟ್ ಹೇಳ್ಬಿಟ್ರೆ ಆತಿತ್ತಲ್ಲ ನ ಸಂತಿಗ್ ಹೋಗದಂತ
ಆ
ಡೈರೆಕ್ಟ್ ಸಂಚಿ ಹೋಯ್ತಿವ್ರಿ ಆ ಊರ್ ಅಂತಂದ್ಬಿಟ್ರೆ ಮುಂದೆ ಹತತ್ತಲ್ಲ
ಹಾ ಡ್ಯಾಸ್ ಬರಲ್ಲಲ್ಲದು
ಹೆಂಗ ದಸ್ ಬರ್ತ ನನಗ ಹಯ್ ಬರ ಮೇನ್ ಹೇಳಿ ಯಾರನಾದ್ರ ಕುನಾದಾರ ಅಲ್ಲಿ ಮತ್ ಅವರ್ ಬಿಟ್ಟ
ಅವ್ರಬಿಟ್ಟು ರಾಘ ಮದ ನಮ್ಮೂರಲ್ಲ ಒಂದು ಎರಡು ಮೂರು ಆರೊಬ್ಬ ಎರಡದ್ರ ನಾಲ್ಕು ಮಂದೆ
ಬಸ ಆಾಗತಿದೆ ಒಬರಿದ್ರೆ ನಡತಿತ್ತ ಹ್ಮ್ ಹ್ಮ್
ಈಗಿನ ನೆಡಲಿನ ಕಾಲೇಜಕೊಂಡ್ರ ನೆಡತ
ಏ ಹೈಸ್ಕೂ ಟ್ಯಾಂನ ಇವಾಗ
ಎಲ್ಲ ಅವಕೆ ತೋಂದಿಂದ ಹ್ಮ್
ಹ್ಮ್ ಹ್ಮ್
ನಿಮ್ಮ ಅಷ್ಟು
ನಾವೊಂದು ಕಾಲೇಜ್ ಅನಾ ಕಾಲೇಜ್ವಲ ನ್ಮ್ಮ್ದಲ್ಲ
ನೀ ಕಾಲೇಜು ಸ್ಕೂಲ್ ಕೊತಿ
ನಾವು ಕಾಲೇಜ್ ಗ್ ಒಂಟಿವ್ರಿ ನೀ ಎಲ್ಲಾ ನೀ ಬಾದನೇ ತೊಟ ನಾ ಈಗೇ ವಂಟೀವಿಿನ
ಹ ನಾನನ ಹಐಸ್ಕೂಲ್ ನಾಗೀವ ಮರ ನೀವ್ ಕಾಲೇಜ್ಗೆ ಹೋಗಿರ್ಲಾ
ಹ್ಮ್ ಹ್ಮ ಅದು ನಾನು ಪಾಸಗಿ ಪಾಸಗಿ ಮುಂದೋಗಬಿಟ್ಟೀನಿ
ನಾ ಪೇಲಾಗಿ ಪೇಲಾಗಿ ಇಂದಕುಂತೇವ್ನ
ಹಾ
ಹ್ಮ್ ಎಲ್ಲಷ್ಟ್ರದಾಗ ಪಾಸ್ ಆಗಿದೆ ಅದ್ಕ ಮುಂದೆ ನಾವೆಲ್ಲ ಚಲಾಗಿ ಅಲ್ಲ
ಹ್ಮ್ ಹ್ಮ್ ಏನ್ ಮಾಡ್ತಾರ ಕಾಳಿ ಚಪ್ಪ ಯಾರು ಜೋಪಡಿ ಹಂಕ ಹಾ ಜೋ ಬಿಡಿಗೆ
ಜವಾಬ್ ಬ್ಯಾಂ ನೇ ಬೈಕ್ತ ಒಂದು ಆನ ಕಡೆ. ಮನ ಕಡೆ ಒಂದೇನೆ ಹಾ ಕ್ರಕೆಟ ಅಡಕಥಾರೆ
ಯಾಕ ನೀ ಆಡೋದ್ ಬಿುಟ್ಕೊಂತಲ್ಲ ಅದೇ ನನ್ ವಿಚಿತ್ರ ಆಗ ಕುಂತಾದ.
ಹ ಆಗ ಹೊದೆ ಅದೇ ಒಂದ ಹತ್ತು ನಿಮಿಷ ಮುಂಚೆನೆ ಅಲ್ಲಿ ಹೊಳೆ ಬಂದೇ ನೋ ಕಡೆ
ಆಡ್ಬೇಕಿಲ್ವಾಚ್
ಆಡ್ ಬರ್ತಾವಂತೊಳಿ ಬನ್ನಿ ಆಡಿನ ಅಲ್ಲಿ ಅಣೆ ಹೋಯಾಕತ
ಹ್ಮ್ ಹ್ಮ್ ಹಳೆ ಮತ್ವ ಒಳ್ಳಿ ಹೋಗಿ ಸದ್ದಾ
ಎಲ್ಲಿ
ಕ್ರಿಕೆಟ್ ಅಡಲ್ಲಿ
ಯದಕ್ಕೆ
ಹಾಡುವ
ಯಾರೇ ಇಲ್ಲಲ್ಲಿ
ಆಯ್ತ ಯಾರ ಇಲ್ಕಂದ್ರ ನಮ್ ಕೋನ್ ಬರಕ್ ಅಂತಂದ್ರ ನಾನ್ ಆಮೇಲೆ ಮಾಡ್ತೀನಿ ತೋಪಾ
ಆ ಆಯ್ತು